ಹಲೋ,
ಆರಾಮರ್ಯ.
ಹಾ ಆರಾಮ್ ನೋಡ್ ಕರೇಪ್ಪ ನೀ ಆರಾಮೀದಿಲ್ಲ. ಹಲೋ ಕೇಳ್ತಾ ಇದ್ಯಾ.
ಹಾ ಆರಾಮ್ ನೋಡ್ರಿ ಎನ್ ಮಾಡ್ತರಿ.
ಏನಲ್ ನೋಡಪಾ ಸುಮ್ಮ್ ಕೂತಿದ್ದ. ಹಾ ಹಾ ಸುಮ್ ಕೂತಿದ್ದ, ಕ್ಲಾಸಗಿ ಏನ ಇಲ್ಲ ಈ ಕ್ಲಾಸ್ ಇಲ್ಲ ಮಧ್ಯಾಣ ಏನ ಕ್ಲಾಸ್ ಇಲ್ಲ.
ಅ ನಮ್ದ
ನಿಮ್ಮದು.
ಒಬಕಾರೇ
ಹಾ ಹಾ ಕ್ಲಾಸ್ ಇದೆ ಎರಡಕ್ಕೆ ಹಾ
ಹಾ ಮತ್ತ ಆರಾಮೀದಿ ಅಲ್ವಾ.
ಹ್ಮ್ ಎರಡ ಅಲೋ,
ಎರಡೇ ಕ್ಲಾಸ್ ಇದೇ ಅಲ್ವಾ ಮತ್ತೆ.
ಎರಡ ಆಗಬೇಕ್ರಿ ಆರಾಮ್ ನೋಡ್ರಿ.
ಹಲೋ. ಹಲೋ ಕೇಳ್ತಾ ಇದಿಯಾ. ಹಲೋ ಕರೆಪ್ಪ.
ಹಲೋ ಆ ಕೇ
ಕೇಳ್ತಾ ಇದಿಯಾ ಹಾ ಹಾ ಹ ಮತ್ತೆ ಊಟ ಊಟ. ಊಟ ಹಲೋ ಊಟ ಆಯ್ತಾ ಕರೇಪ್ಪ. ಹಾ ಹಾ ಆಯ್ತ್ ನಂದು ಏನ್ ಕೊಟ್ಟಿದ್ರರು ಊಟಕ್ಕೆ.
ಇದ್ದೆರೀ ಅನ್ನ ಸಾಂಬಾರು.
ಹಾ ನಮ್ದು, ನಮ್ದೇನಂದ್ರೆ ಈ ಕಡಿ ಒಂದೆ ಅದೇ ಚಪಾತಿ ಪಲ್ಯ ಅನ್ನ ಸಾರು
ಅಪ್ಪ ವೆರೈಟಿ ವೆರೈಟಿ ಕೊಡ ನಿಮ್ ಕಡೆ
ಏನ್ ವೆರೈಟ ಅನ್ನೋಕ ಏನ್ ಇಲ್ಲ ನಿಮ್ಡೆ ಏ ಏನ್ ಕೊಡ್ತಾರೆ ಸ್ವಲ್ಪ ಮೆನು
ಹ್ಮ್ ಹಾ ಇದ ರೀ ಚಪಾತ ಆಲೂಗಡ್ಡೆ ಪಲ್ಯ ಮತ್ತ ಬೀಟ್ರೋಟ್ ಮ ಚ ಹ ಇ ಕೂಡ ಗಣೇಶ ಕೂಡ ಯಾವತ್ತಾರೆ ಗಣೇಶ್ ಕೂಡ ಒಂದ್ ದಿವಸ ಕೊಟ್ಟ ನ ಬಂದಾಗಲ್ಲ ಮ ಮಧ್ಯಾನ ಬೇಕಂದ್ರೆ ಸ್ಪೆಷಲ್ ಮಾಡ್ತರ ಮತ್ತೆ ಮಂಜಾಗದ ನಾಸ್ಟ ಅವಲಕ್ಕಿ ಬಿಸಿ ಬೆಳೆ ಬಾತು ಮತ್ತೆ ಆ ಸು ಲ್ಲ ಹ್ಮ್ ಮತ್ತೆ ಇವು ಉಪ್ಪಿಟ್ಟು ಸರ ಕೊಡ್ತಾರ ನಮಕೊಂಡಗೆ ಮ ಸಾಯಂಕಾಲ ಬಂತದ್ರ ಚಾವು ಸಾಯಂಕಾಲ ಆಯ್ತ ಅಂದ್ರೆ ಸ್ನಾಕ್ಸ್ ಕೊಡ್ತಾರೆ
ಏನ್ ಕೊಡ್
ಚಾವು ಬಿಸಿ
ಏನ್ ಕೊಡ್ತಾರೆ ಸ್ನಾಕ್ಸ್
ಯಾವ ಮತ್ತೆ ಅಂಡ ಪಪ್ಸು ಯ ಸೊ
ಹಾ ಅಂಡಾ ಪಪ್ಸ್ ಹಾ ಹಾ ಹಾ ಹಾ ಹಾ ಮತ್ತೆ ರಾತ್ರಿ ಊಟಕ್ಕೆ ರಾತ್ರಿ ಊಟಕ್ಕೆ ಏನ್ ಕೊಡ್ತಾರೆ
ಹರ
ಹ್ಮ್ ನಮ್ಮ ಕಲೇಜು
ರಾತ್ರಿ ಅನ್ನ ಸಾಂಬಾರು ಪಲ್ಯ ನಿಮ್ ಕಾಲೇಜ್ ಅಲ್ಲಿ ಏನ್ ಕೊಡ್ತಾರೆ ಅಂದೆ
ನಮ್ ಕಾಲೇಜ್ ಇದು ನಮ್ದು ಇಂಜಿನಿಯರಿಂಗ್ ಕಾಲೇಜು ಮಂಗಳೂರಲ್ಲಿ ಇರೋದು
ನಿಮ್ ಕಾಲೇಜ್ ಹಾ ನಿಮ್ಗೆ ಓ
ನಮ್ ಕಾಲೇಜ್ ಮಂಗಳೂರ್ ಕಾಲೇಜ್ ಅಲ್ವಾ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಇಲ್ಲಿ ಫೇಮಸ್ ಮಂಗಳೂರ್ ಬನ್ ಅಂತಿದೆ
ನಾ ರೀ
ಒಂದ್ ದಿನ ಮಂಗಳೂರು ಬಂದ್ ಕೊಡ್ತಾರೆ
ಹ್ಮ್
ಮಂಗಳೂರು ಬಂದ್ ಕೊಡ್ತಾರೆ ಮತ್ತೆ ಸುಸ್ಲ ಕೇಳ್ತಾ ಇದ್ಯಾ ಮಂಡಕ್ಕಿ ಕೊಡ್ತಾರೆ ಅವ್ಲಕ್ಕಿ ಕೊಡ್ತಾರೆ ಅವ್ಲಕ್ಕಿ ಕೊಡ್ತಾರೆ ಮತ್ತೆ ಸಿರ ಸಿರ ಹಾ ಒಗ್ಗರಣೆ ಅನ್ನ ಅಂದ್ರೆ
ಹ್ಮ
ಇದು ಶಿರಾಕ್ ಇದು ಉಪ್ಪಿಟ್ಟು ಕೊಡ್ತಾರೆ ಕೇಸರಿಬಾತ್ ಉಪ್ಪಿಟ್ಟು ಹಾ ಹಾ ಹಾ ಮತ್ತೆ ಇದು ಮತ್ತೆ ಇದು ಕೊಡ್ತಾರೆ ದೋಸೆ ಚಟ್ನಿ ಕೊಡ್ತಾರೆ
ಓ ಚಟ್ನಿ ಇಡ್ಲಿ ಓ
ಹಾ ಇಡ್ಲಿ ಇಡ್ಲಿ ಚಟ್ನಿ ಕೊಡ್ತಾರೆ
ಹ್ಮ್
ಮತ್ ಮಾಡ್ತಾರೆ ಸಾಂಬಾರ ಮಾಡ್ತಾರ ನಮ್ದ್ ಚಟ್ನಿ ಸಾಲುದಿಲ್ಲ ಹ್ಮ್ ಮತ್ತೆ ಮತ್ತೆ ಇದಾಯ್ತು ನಾಷ್ಟಕ್ಕೆ ಎಲ್ಲ ಆಯ್ತು.
ಹ್ಮ ಮಧ್ಯಾಹ್ನ ರೀ
ಮದ್ಯ ನಾಷ್ಟ ಆಯ್ತು ಈಗ ಮಧ್ಯಾಹ್ನ ಮಧ್ಯಾಹ್ನದಲ್ಲೇ ಚಪಾತಿ ಕೊಡ್ತಾರೆ. ಎಷ್ಟರ ತಗೋ ನೀನು ಚಪಾತಿ
ಹಬ
ಹಾ ಎಷ್ಟರ ತಗೊಂಡ ಕಡತದೆ
ಹ್ಮ್
ಅಂದ್ರೆ ಎರಡ್ತರ ಪಲ್ಯ ಕೊಡ್ತಾರೆ.
ಹ್ಮ್
ಎರಡ್ತರ ಪಲ್ಯ ಏನನ್ಂದ್ರೆ ಕಾಳ ಪಲ್ಯ ಕೊಡ್ತಾರೆ ಒಂದೊಂದ್ ದಿನ ಡಬ್ಬು ಮೆಣಸಿನಕಾಯಿ ಕೊಡ್ತಾರೆ ಮತ್ತೆ ಹೀರೆಕಾಯಿ ತೊಂಡೆಕಾಯಿ ಹಾಗಲಕಾಯಿ
ಹ್ಮ್
ಮತ್ತ ನೆಲ್ಲಿಕಾಯಿ ಗುಂಡೋಲ್ಕಾಯಿ ಒಂದ್ ಕೊಡ್ತಾರೆ ಗುಂಡೋಕಾಯಿ
ಅವು ಹೆಂಗ ಇರತಾವ ರೀ
ಅವು ಗುಂಡ್ ಗುಂಡ್ಕ ಇರ್ತಾವ ಅದಕ್ಕೆ ಗುಂಡ ಗುಂಡತ್ತ ಹೆಸರ್ ಬಿತ್ತು. ಅ ಗುಂಡಕಾಯಿ ಅಂತಾರೆ ಅದಕ್ಕೆ ಆಯ್ತು ಅದೇ ಅಷ್ಟ ಆಯ್ತಂದ್ರೆ ಇನ್ನ ಸಂಜೆ ಬಂದ್ರೆ ಐದ್ ಐದ ಆರು ಸುಮಾರ ಚಾ ಕೊಡ್ತಾರೆ.
ಹ್ಮ್ ಓ ಚಾ ಅವರ ಕೊಡ್ತಾರೆ ನಿಮ್ಮಲ್ಲಿ ಹ್ಮ್ ನಮ್ಮಲ್ಲಿ ಕೊಡ್ತೇ ಹ್ಮ್
ತ್ತ ಕುವ ಕಾಫಿ ಕೊಡ್ತಾರೆ ಮತ್ತೆ ಬೂಸ್ಟ್ ಕೊಡ್ತಾರೆ ಒಂದೊಂದ ದಿನ ಬೂಸ್ಟ್ ಹ ಆಯ್ತು ಒಂದೊಂದ ಸ್ನಾಕ್ಸ್ ಕೊಡ್ತಾರೆ ಅಂದ್ರೆ ಆರು ದಿನದಲ್ಲಿ ಮೂರ್ ದಿನ ಸ್ನಾಯಾಕ್ಸ್ ಕೊಡ್ತಾರೆ ಮೂರ್ ದಿನ ಕೊಡದಲ್ಲ ಅವ್ರು.
ಓ ರಕ್ಕಳಸ್ತೇರೆನೆ ಹ್ಮ್
ಬಾಳ್ ಉಳಿಸತಾರೆ ರೊಕ್ಕ ಏನು ಉಳಸ ರೊಕ್ಕ ಏನ ಉಳಸ ನಮ್ಮ ಕಡೆಲ್ಲಿ ರೊಕ್ಕ ರೊಕ್ಕ ಹತ್ತಗೋತಾರೆ ಹ ಆಯ್ತಾ ಅದಾಯ್ತು ಅಂದ್ರೆ ಬುಧವಾರ ದಿನ ಎಗ್ರೆಸ್ ಮಾಡ್ತಾರೆ ಬುಧವಾರ ದಿನ ಬುಧ ಎಸ್ ಬಿಲ್ ಒಂದು ನಾಕ್ ಸಾವಿರದ ಐದನೂರ ನಾಕ್ ಸಾವಿರದ ಆರಾನೂರ್ ಹಂಗ್ ಬರುತ್ತೆ. ನಾಕ್ ಸಾವಿರದ ಅರ್ನುರ ಹಂಗ್ ಬರುದು ಹಾ ಬುಧವಾರ ದಿನ ಏನ್ ಮಾಡ್ತಾರೆ ಸ್ವಲ್ಪ ಎಗರಸ್ ಮಾಡ್ತಾರೆ ಬುಧವಾರ ದಿನ
ಹ್ಮ್
ಎಗ್ ರೈಸ್ ಮಾಡ್ತಾರೆ ಮತ್ತೆ ರಾತ್ರಿ ಊಟಕ್ಕೆ ಚಪ್ಪ ಚಪಾತಿ ಎರಡ್ ತರ ಮತ್ತೆ ಚಪಾತಿ ಎಷ್ಟುರು ತಗೋ ಅನ್ಲಿಮಿಟೆಡ್ ಚಪಾತಿ ಮತ್ತೆ ಪಲ್ಯ ಎರಡ್ ತರ ಪಲ್ಯ ಮತ್ತು ರಾತ್ರಿನೂ ಎರಡ್ ತರ ಪ ಪಲ್ಯನ ಮಾಡತಾರ ಆಯ್ತು ಅನ್ನ ಸಾಂಬಾರು. ಕೊಡ್ತಾರ ಆಯ್ತು ಇಷ್ಟು ಮೆನ್ಯೂ ಇಷ್ಟು ವಾರದ್ದ. ಆಯ್ತು ಇದು ಆರು ದಿನದ ಆಯ್ತು ಸಂಡೆ ದಿವಸ. ಏನ್ ಮಾಡಾರೆ ಸಣ್ಣ ಸಂಡೆ ದಿವಸ. ದ ಏನ್ ಮಾಡ್ತಾರ ಅಂದ್ರೆ ಬಿಸಿಬೇಳೆ ಭಾತ್ ಮಾಡ್ತಾರ ಸಂಡೆ ದಿವಸ. ಮತ್ತೆ ಮಧ್ಯಾಹ್ನ. ಮಧ್ಯಾಹ್ನ ದಿವ್ಸ ಏನ್ ಮಾಡ್ತಾರ ಅಂದ್ರೆ ಇದು ಬಿರಿಯಾನಿ ಮಾಡ್ತಾರ. ಅಂದ್ರೆ ಎಲುಬು ಇರೋ ಪೀಸನೇ ತರ್ತಾರೆ ಅವರು.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
ಮಧ್ಯಾಹ್ನ ಮಧ್ಯಾಹ್ನ ಎಲುಬು ಇರೋ ಪೀಸೆ ತರ್ತಾರೆ ತುಂಬಾ ಅಂದ್ರೆ. ಯಾವ ಫೀಸ್ ಇರಲ್ಲ ಚಿಕನ್ದಲ್ಲಿ.
ಹ್ಮ.
ಆಯ್ತು ಹ ಆಯ್ತು ಆಯ್ತದ ಅಂದ್ರೆ ರಾತ್ರಿ ದಿವ್ಸ. ಏನ್ ಮಾಡ್ತಾರ ಅಂದ್ರೆ ಅದೇ ಪಲಾವ್ ಪಲಾವ್ ಮಾಡ್ತಾರ. ಆಯ್ತಾಯ್ತು ಇಷ್ಟ ಆಯ್ತು ಮತ್ತೆನಂತಯ ಕರಿಪ್ಪಾ. ಮತ್ತೆನ್ ಅಂತೀಯಾ ಕರಿಯಪ್ಪಾ.
ಹ್ಮ್ ಏನ್ . ಹಾ ಕ್ಲಾಸ್ ಇದ್ದಾರೆ.
ಏನ ಸಂಜೆ ಏನು.
ಎರಡಕ್ಕೆ ಅದೇ ರಿ.
ಹಾ ಹಾ ಎರಡಕ್ಕಿದಯಾ. ಸಂಜೆ ಊಟಕ್ಕಂದ್ರೆ ಸ್ವಲ್ಪ ಪಲಾವು. ಪಲಾವ್ ಕೊಡ್ತಾರೆ ಅದೇ ಪಲಾವ್ ಕೊಡ್ತಾರೆ ಪಲಾವ್ ಉಣ್ಬೇಕು. ಆಯ್ತು ಅಷ್ಟೇ.
ಅಷ್ಟೇ ರಿ.
ಹ ಅಷ್ಟೇ ಅಷ್ಟೇ ಕೊಡ್ತಾರೆ.
ಹ್ಮ.
ಮತ್ತೆ ಇವ ನಿಮ್ ಕಡೆ ನೇಚರ್ ಹೆಂಗೆ ಕರೆಪ್ಪಾ.
ಇದು ನಮ್ಮ ಬೆಲೆ ಹಂಗೆ . ಮಾಡ್ತಾರ ಅದ ನಮ್ಗ. .
ಇದು ಸ್ವಲ್ಪ ಹೆಂಗಿದೆ ನೇಚರ್ ನಿನ್ ಕಡೆ ನಿಮ್ಮ ಕಡೆ ಎಲ್ಲಾ.
ಹ ಹಂಗೆ ಮಳೆ ಬರುತ್ತೆ. ಬರ್ತೇತಿ ಒಂದ್ಸತಿ ಮಳೆ.
ಹ್ಮ್.
ನಮಗೆತಿಮ್ಗೆ ಅ ಏನ್ ಬೆಳೀತೀರಿ.
ಹಾ ಹಾ ಹಾ ಹಾ. ನಮ್ ಕಡೆ ಮಂಗಳೂರ್ ಸೈಡ್ ಅವಾ ಬೆಳೆ ಬೆಳೆ ಅಂದ್ರೆ. ಅದೇ ಬೆಳೆ ಅಂದ್ರೆ ಸ್ವಲ್ಪ ಕಾಫಿ ಬೆಳಿತಾರೆ. ಮತ್ತೆ ಟೀ ಟೀ ಕಾಫಿ.
ಹಾ.
ಮತ್ತೆ ಇದು ಏಲಕ್ಕೆ. ದಾಲ್ಚೆನೆ ಮತ್ತ ಅಡಿಕೆ ಅಡಿಕೆ ತೆಂಗು.
ಹ್ಮ್ ಹ್ಮ್.
ಇಷ್ಟೆಲ್ಲದ್ರಲ್ಲಿ ಅಂದ್ರೆ ನಮ್ ಕಡೆ ಅಷ್ಟೇ. ಏ ಇರಲ್ವಾ ಯಾಕೆ ಈ ನಮ್ದು ಹೊಲ ಸ್ವಪ ಇರುತ್ತೆ ಅಂದ್ರೆ ಹತ್ರರದದಲ್ಲಿ ಮಾಡ್ಬೇಕಲ್ವಾ ನಾವು.
ಹೂ ಹೌದಲ್ಲಾ.
ಅಂದ್ರೆ ಕಾಫಿ ಕಾಫಿ ಗೀಫಿ ಇದ್ರೆ ಅವ್ರದು ಕಾಫಿ ಪ್ಲಾಂಟ್. ಅವ್ರ ಕಂಡಪಟ್ಟಿ ಹೆಕ್ಟರ್ ಹೆಕ್ಟರ್ಲ್ಲಿ ಬೀಳ್ತಾರೆ ಅವರು ಕಂಡಪಟ್ಟಿ ಇರುತ್ತೆ ಅವ್ರಲ್ಲಿ. ನಾವು ಸ್ವಲ್ಪ ಕಮ್ಮಿ ಅಲ್ವಾ ಅದಕ್ಕೆ ಅಡಿಕೆ ತೆಂಗು ಸ್ವಲ್ಪ. ಸಾಣದಿದೆ ಅಲ್ವಾ ಅಡಿಕೆ ತೆಂಗು ಬೆಳದಿದ್ದೇವ ಮತ್ತೆ ಕರೆ. ನಿಮ್ ನಿಮ್ ನಿಮ್ ನಿಮ್ದ್ ಏನಿದೆ ನೀವ ಏನ್ ಹಾಕಿದೀರ ಹೊಲದಲ್ಲಿ ನಿಮ್ ಸೈಡ್ ಏನ್ ಬೆಳೀತಾರೆ.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
ನಿಮ್ ಸೈಡ್ ಏನ್ ಬೆಳೀತಾರೆ. ಹಾ.
ಕಡೆ ಬಂದ . ಮಸ್ಕಿ ನಮ್ದೂರ್ ಬಂದು ಭತ್ತೆ ಬೆಳತಿವಿ ಭತ್ತ ಬೆಳತಿ. ಹತ್ತಿ ಮತ್ತೆ ಇವು ಹತ್ತಿ ಕಾಟನ್.
ಹಾ ಹಾ ಹಾ.
ಹ್ಮ ಹಾ ಕಾಟನ್ ಒ ಅಐತೇರಿ ಅರಿ ಬಟ್ಟೆ ತೋರ್ಸ್ತಾರರಿ.
ಹಾ.
ಬಟ್ಟೆೆ .
ಬಟ್ಟೆ ಹಾ ಹೌದ ಹೌದು ಹ ಹತ್ತಿಂದ ಹತ್ತಿಂದ ಬಟ್ಟೆ ಅಲ್ವಾ ಹೌದು.
ಹಾ ಅದರಿ.
ಆಯ್ತು. ಆಯ್ತು ತೊಗೊ ಕರೆಪ್ಪ ಟೈಮ್ ಆಯ್ತು ಆಮೇಲೆ ಹಸ್ತೇನೆ ಹಾ ಇಡ್ರಿ.
ನ್ ಮಾಡ್ಲಲ್ಲ ಹೆನ್ ಕಾಲ.